ಹಲೋ ಅವಾರ ಮಡಕ ರಣ
ನಡಿದಾರ ಯಾರ ಅಂತಳೆ
ಹಾ
ಕುನಡಿದ್ರ ಯಾರ
ಚೆನ್ನಾಗಿ ಕೇಳ್ತಾಲ್ಲ
ಹೂನ ಇಡ್ದೀರಾ ನಾವು ಯಾರಂತೇಳಿ
ತ್ತಲ
ಹಲೋ
ಹಲೋ
ಕೇಳಕತ್ತಿದ ಸೌೊಂಡು
ಲ್ಲ ವಯಸೇ ಬರ್ತಲ್ಲ ನಿಮ್ದು
ಪೈಸೆ ಬರ್ತಾ ಇಲ್ಲ ಅಂತಾನಲ್ಲ ಮಂತೆೆ ಹೆಂಗದು
ಕೇಳ್ತಾ ಇದೆ
ಈಗ್ ಕೇಳ್ತದೆನಾ
ಹಾ ಈ ಕೇಳ್ತದ ಏನಣ್ಣ ಏನ್ ಮಾಡಕತ್ತಿದ್ರ
ಏನಿಲ್ಲ ನಮ್ದಂತ್ ಎಲ್ಲ ಸಮಸ್ಯೆ ನಡೆದವಿ ಈಗ
ಏನ್ ಸಮಸ್ಯೆ ನಡೆದಿದೆ ಅಣ್ಣ
ಏನಾಯ್ತು ಅಣ್ಣ ಏನಾಯ್ತು ಈಗ ನೀವ ಏನ ಸಮಸ್ಯೆ ನಡೆದಿದೆ ಅಂದ್ರೆ ಎಲ್ಲ ಏನಾಯ್ತು
ಅದೇ ಸಮಸ್ಯೆ ಏನಂತಂದ್ರೆ ನಾವು ಮೊನ್ನೆ ಅದು ಇದ ಹಾಕಿದ್ವಲ್ಲ ಒಂದು ಮೂವತ್ತು ಎಕರೆ ಹೇಗಿದ್ದೀವಿ ಒಂದು ಹದ್ಿನೈದು ಎಕರೆ ತಗರಿ ಹಾಕಿದ್ದೀವಿ ಒಂದು ಇನ್ನೊಂದ ಮೂರ್ ಎಕರೆ ಶೇಂಗಾ ಹಾಕಿದ್ದೀವಿ ಅದೆಲ್ಲಾ ಏನಾಗಿದೆ ಅಂದ್ಬಿಟ್ಟಂದ್ರೆ ಈಗ ನಮ್ ಸೈಡು ಅದು ಮಳೆ ಬಂದ್ಬಿಟ್ಟ ಇತ್ತು ಜಾಸ್ತಿ ಮಳೆ ಬಂದ್ಬಿಟ್ಟು ಏನೈತೆ ಅಂದ್ರೆ ಅದು ಬೆಳೆಗಳು ಇರ್ತಾವಲ್ಲ ಎಲ್ಲಾ ನಾಶ ಆಗ್ಬಿಟ್ಟಿದೆ ಹ್ಮ
ಆ ಸೈಡು ಬಳೆ ಜಾಸ್ತಿ ಮಳೆ ಬಂದಿದೆ ಯಾವ ಸೈಡು ನಿಮ್ದು
ನಮ್ದು ಇದು ಇದು ನವದೆಹಲಿ
ನವದೆಹಲಿಯಲ್ಲಿ ಜಾಸ್ತಿ ಮಳೆ ಬಂದಿದ್ಯಾ
ನವದೆಹಲಿಯಲ್ಲಿದೆ ಡೈಲಿ ಇಲ್ಲಿ ಮಳೆ ಸಂಜೆ ಆಯ್ತ ಅಂದ್ರೆ ಆಯ್ತು ಮಳೆ ಸ್ಟಾರ್ಟಏನೆ
ಹೌದಾ ಹಂಗೆ ಈಗ ಅದ್ರ ಪರಿಹಾರ ಏನಿದು ಏನಾದ್ರು ಮತ್ತೆ ಹೆಂಗೆ ಮಾಡದು ನಿಮ್ಮಲ್ಲಿ ಲಾಸ್ ಆಗಿದೆ ಅಲ್ಲ
ಅದು ಪರಿಹಾರ ಗೌರ್ಮೆಂಟ್ ಕಡೆಯಿಂದ ಇತ್ತು ಒಂದು ಬೆಳೆ ನಾಶ ಪರಿಹಾರ ಅಂತೇಳಿ
ಹಾ
ಒಬ್ಬ ಮನುಷ್ಯನಿಗೆ ಬರೀ ಹತ್ತು ಎಕರೆ ಹೊಲಾಯ್ತು ಅಷ್ಟೇ ಆ ಪರಿಹಾರ ಸಿಗುತ್ತೆ ಅವನಿಗೆ ನಮ್ಗೆ ಎಲ್ಲಿ ಹತ್ತು ಐವತ್ತು ಎಕರೆ ಹೊಲ ಇದೆ ಮೂರ್ ಪ್ಲಾಟ್ ಜಾಗ ಇದೆ ಮತ್ತು ಹನ್ನೆರಡು ಬಿ ಎಂ ಡಬ್ಲ್ಯೂ ಕಾರೂಗಳಿದಾವೆ
ಓ ನೀವೆಲ್ಲಾ ಶ್ರೀಮಂಂತರು ನೀವು ಜಾ ಜಾಸ್ತಿ ಶ್ರೀಮಂತರ ಇದಿಯಾ ಊ
ಬರಿ ಶ್ರೀಮಂತರಲ್ಲ ನಾವು ಇದು ಇದು ಇದು ಇದು ಗೊತ್ತಾ ನಿಮ್ಗೆ ಇಂಡಿಯಾದ ಬಗ್ಗೆ ನಿಮ್ಗೆ
ಹಾ ಭಾರತ್ ಬಗ್ಗೆ ಗೊತ್ತು
ಹ ನಮ್ಮ ಭಾರತದ ರಿಚೆಸ್ಟ್ ಪರ್ಸನ್ ಯಾರ ಅಂತ ಗೊತ್ತ ಗೊತ್ತಿದೆಯಾ ನಿಮಗೆ
ಗೊತ್ತು ಯಾರು ಅಂಬಾನಿ ಅವರು ಇಂತ ಅಂತಲ್ಲ ಉಟಾ ನಿ ನಿಮ್ಮಳೆ ತಿಂದೆ ಅಷ್ಟು ಷ್ಟು ದೊಡ್ಡವನಾಗಿರದು ಅವರು ಅಷ್ಟು ಶ್ರೀಮಂತರಾಗಿದ್ದಾರ
ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ನಾನು ಸ್ಟಾರ್ಟ್ ಮಾಡಿ ಆ ಬಿಸ್ನೆಸ್ ಅನ್ನು ಮುಂದುವರೆಸಿ ಹಿಂಗ ಈ ಲೆವೆಲ್ಗೆ ತಂದಿದ್ದೆ ನಾನು ಅಲ್ಲಿ ಆದ್ರೆ ನನ್ಗೆ ಏನ್ನ್ಸುತ್ತಂದ್ರೆ ಅಲ್ಲಿ ಮುಕೇಶ್ ಅಂಬಾನಿ ಇದರಲ್ಲ ಅವರು ಅವರು ಒಂದು ಟೈಮಿಗೆ ನನ್ನ ಕೈಲ್ ಕೆಲಸ ಮಾಡ್ತಿದ್ರು ಅವರು ಹೌದಾ
ನಿ ಕೈ ನಿಮ್ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದ್ರಾ
ನಮ್ ಲೆಫ್ಟ್ ಹ್ಯಾಂಡ್ ಇದ್ರು ಅವರು ಸೊ ಒ ಒಂದ್ ಒಂದ್ ದಿನ ಏನಿದ್ರೆ ಒಂದು ಒಂದು ಸಮಸ್ಯೆ ಇತ್ತು ಅದು
ಹಾ ಏನಾಯ್ತಣ
ನಾ ಒಂದ್ ಸಮಸ್ಯೆ ಏನೈತಿ ಅಂದ್ರೆ ಅದು ಈಗೆ ನಾನು ಮತ್ತೆ ಅವರು ಅಂಗ ಮನಿಯವರು ಹಿಂಗೆ ನವದೆಹಲೀಯಲ್ಲಿ ಅದು ಎನ್ ಎತ್ ರೋಡಿದೆಲ್ಲ ಅಲ್ಲೆತ್ರಿ ಕಡೆಗೆ ಅಂತ ಹೊಂಟಿದ್ದೀವಿ
ಹ್ಮ
ಹೊಂಟಿದ್ದೀವಿ ನಾವು
ಹ ಅಣ್ಣ
ಆ ಒಂಟಾಗ ಏನಾಯ್ತು ಅಂದ್ರೆ ಅಮ್ಮಲ್ ದಮ್ಮಲಿಗೆ ಫೋನ್ ಬಂತ ಅವನಿಗೆ ಅಂಬಾನಿಗೆ ಮನೆಯಿಂದ ಏನಂತಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ಮತ್ತೆ ತಾಯಿ ಅವರು ಏನಿದಾರ ಅಂದ್ರೆ ಅವ್ರು ಕಾರ್ ತಗೊಂಡ್ ಇ ಒಂಟಿದರು ಸ್ವಲ್ಪಿಪ ಅಂತೇಳಿ ಕಾರ್ ತಗೊಂಡ್ ಒಂಟಿದ ಏನೈ ಅಂದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರ ಇಬ್ಬರ ತಂದೆ ತಾಯಿ ಇಬ್ಬರ ಸತ್ರಲ್ಲಿ
ಇಬ್ಬರು ತಿರೀಕೊಂಡ್ರ
ಹಾ ಇಬ್ಬರು ತೀರಿಕೊಂಡರು ಅಲ್ಲಿದ
ಹ ತಿಳ್ಕೊಂಡರು ಏನಾಗಿತ್ತು ಕಾರಿಗೆ ಕಾರಿಗೆ ಏನಾಗಿತ್ತು
ಅದು ಕಾರಿಗೆ ಏನಾಗ್ದರ್ಲಿಲ್ಲ ಆದ್ರೆ ಅವ್ರು ಹೋಗ್ತಾ ಇರ್ತಕ್ಕಂತ ರೋಡ್ ಆಗ ಇದಿಯದಲ್ಲ ಅದು ಎನ್ ಎಚ್ ರೋಡ್ ಅಲ್ಲಿ ಗಾಡಿಗಳು ಏನಿಲ್ಲ ಅಂದ್ರೆ ಮುನ್ನೂರರಿಂದ ನಾಕ್ನೂರು ಕಿಲೋಮೀಟರ್ ಪರ್ ಅವರ್ ಓಡ್ತಾವಲ್ಲಿ ಗಾಡಿಗಳು ಅಷ್ಟು ಸ್ಪೀಡ್ ಹೋಗ್ತಾವವೆ ಅಷ್ಟು ಸ್ಪೀಡ್ ಹೋದ್ರಲ್ಲಿ ಯರೋಪ್ ಹ ಇವರು ಕಾರ್ ಕೂಡನು ಏನೋ ಎರಡ್ನೂರ ನಲಾವತ್ ಇಷ್ಟು ಸ್ಪೀಡ್ ಏನೋ ಇತ್ತಂತೆ ಎರಡ್ನೂರ ನಲ್ವತ್ ಸ್ಪೀಡ್ ಅಲ್ಲಿ ಹಿಂದ ಹಿಂದ ಒಂದು ಗಾಡಿ ಬಂದು ಗುಡ್ ಬಿಡ್ ಈ ಕಾರ್ನಲ್ಲಿ ಇರ್ ಅದೇ ಜಾಗದಲ್ಲಿ ತಿಳ್ಕೊಂಡ್ ಬಿಟ್ರು ಅವರು ಇಬ್ರು ಅಲ್ಲಿ ಅದೇ ಜಾಗದಲ್ಲಿದು ತಂದೆ ತಾಯಿ ಕನಸು ಏನಿತ್ತ ಅಂದ್ರೆ ಇದು ನಮ್ ಇಂಡಿಯಾದ ಅಲ್ಲ ಇಂಡಿಯಾದ ರಿಚೆಸ್ಟ್ ಪರ್ಸನ್ ಯಾರಾಗ್ಬೇಕಂದ್ರೆ ಅದು ನನ್ ಮಗ ಆಗ್ಬೇಕ ಅಂತೇಳಿ ಅವ್ರ್ದ ಕನಸಿತ್ತು ಆ ಕನಸು ನನಸು ಮಾಡ್ಬೇಕಂತೇಳಿ ನಾ ಏನ್ ಮಾಡಿದೆ ಅವ್ರ ಈಗ ಮುಖೇಶ್ ಅಂಬಾನಿ ಅಂತರು ನನ್ನ ಕೈ ಕೆಳ್ಸ ಮಾಡ್ತಾನೆ ಈಗ ಹಂಗಿದ್ರು ನನ್ನ ಬಲ್ಲಿ ಕೂಡ ದುಡ್ಡು ಅಂತರು ಜಾಸ್ತಿ ತಿದೆ ಈಗ ನನ್ಗಂತರು ಮದುವ ಆಗಿಲ್ಲ ನನ್ಗಂತರು ಮಕ್ಕಳು ಇಲ್ಲ ನನ್ಗಂತರು ಯಾರು ಇಲ್ಲ ಇಂದು ಎಲ್ಲ ಮುಂದೆ ಏನು ಇಲ್ಲ ಅಂತೇಳಿ ನಾನ್ಏನ್ ಕೇಳಿದ್ರೆ ಇವನಿಗೆ ದತ್ತು ಮಗ ಅಂತೇಳಿ ತಗೊಂಡೆ ತುಮಂಗ ಅಂತ ಹೇಳತ್ತು ಒಂದ್ ದಿವ್ಸಿಂದ ಇವ್ನಿಗೆ ಎಲ್ಲಟ್ಟು ಆಸ್ತಿ ಎಲ್ಲಟ್ಟು ಆಯ್ತು ಆಸ್ತಿ ಆಯ್ತು ಮತ್ತೆ ಕಂಪನಿಗಳಯ್ತು ಶೇರ್ ಮಾರ್ಕೆಟ್ ಆಯ್ತು ಎಲ್ಲಾ ಏನೇನ್ ಇದಾವಲ್ಲ ನ ಆಸ್ತಿ ಎಲ್ಲ ಅಸ್ತಿ ಅಂದ ನಾ ಏನ್ ಮಾಡಿದಿದೆ ಅಂದ್ರೆ ಎಲ್ಲಾ ಅಸ್ತಿಯನ್ನು ಈ ಅಂಬಾನಿ ಹೆಸರು ಮಾಡ್ಬಿಟ್ಟು ನಾಮ ಅಂಬನಿ ಹೆಸರು
ಹಾ ಅದಂದ್ರೆ ನೀವು ಮಾಡಿದ ಸಹಾಯದಿಂದಾನೇ ಅವ್ರು ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದಾರೆ ನೀವು ಮಾಡಿ ನೀವು ಕೊಟ್ಟ ಭಿಕ್ಷದಿಂದಾನೇ ಇಷ್ಟು ದೊಡ್ಡ ವ್ಯಕ್ತತಿಯಗಾರ ಅನ್ನು ಅವರು
ಅವರು ತಂದೆ ತಾಯಿ ಕನಸು ನಿಜ ಮಾಡ್ಬೇಕೆಂದು ನೀವು ಇಷ್ಟು ಎಲ್ಲ ಸಹಾಯ ಮಾಡಿದ್ದಾರೆ ಅವ್ರಿಗೆ
ಹಾ ಅವ್ರ ತಂದೆ ತಾಯಿ ಕನಸಿತ್ತು ಇದು ಏನಂದ್ರೆ ನಮ್ದು ಇಂಡಿಯಾದ ರಿಚಸ್ ಶ್ರೀಮಂತ ವ್ಯಕ್ತಿ ಅಂದ್ರೆ ಅದು ನನ್ ಮಗ ಆಗ್ಬೇಕಂತೇಳಿ ಅವ್ರ ಕನಸ್ತು ಆದ್ರೆ ಅದು ಕನಸ್ತು ನನಸ್ ಮಾಡಬೇಕಂತ ನನ ಗೊತ್ತಿತ್ತ ಆದ್ರೆ ಇದ್ರೆ ಮತ್ ಅವ್ರ ತಂದೆ ತಾಯಿ ಬದುಕಿದ್ರು ಆಗ್ಲೇ ಮಾಡಬೇಕಂತ ಮಾಡ್ಕೊಂಡಿದ್ದೆ ಆದ್ರೆ ಅವ್ರ ಕಂಪನಿ ಒಂದು ಸ್ಟಾರ್ಟ ಮಾಡಿದ್ರು ಅವ್ರು ತಮ್ಮದೇ ಆದ ಒಂದ್ ಕಂಪಾನಿ ಸ್ಟಾರ್ಟ್ ಮಾಡಿದ್ರು ಆದ್ರೆ ಆ ಕಂಪಾನಿ ಅಷ್ಟು ಬೆಳೆದಿಲ್ಲ ಆದ್ರೆ ಮುಂದಕ್ಕೆ ಹೋಗಿಲ್ಲ ಲಾಭನೂ ತಂದುಕ ಕೊಟ್ಟಿಲ್ಲ ಅಲ್ಲಿ ಲಾಸ್ಟ್ ಆಯ್ತುದು ಅಲ್ಲಿಗೆ ಮುಚ್ಚಗ ಹೋಯ್ತು ಅದು ಕಂಪನಿ ತೆರೆದಿದ್ರಲ್ಲ ಅದು ಆ ಕಂಪನಿಯಿಂದ ಮತ್ತಷ್ಟು ನೀ ನಷ್ಟ ನಷ್ಟ ಆಯ್ತು ಅವ್ರಿಗೆ ನಷ್ಟ ಆದ ತಕ್ಷಣ ಅವ್ರು ಅಲ್ಲಿಗೆ ಕಂಪನಿಯನ್ನು ಬಂದ್ ಮಾಡಿ ಬಿಟ್ಟಿದ್ರು ಕಂಪನಿ ಬಂದ್ ಮಾಡಿದ ತಕ್ಷಣ ನಾಂದೆ ನಿಮ್ ಕಂಪನಿ ಅತ್ರು ಬಂದಾಯ್ತು ಓಕೆ ಆದ್ರ ನಮ್ಮ ಕಂಪನಿಯಲ್ಲಿ ಬರೀ ನೀವು ನಮ ನಮ್ಮದ್ರ ಕೆಲಸ ಮಾಡಿ ನಮ್ಮ್ ಜೊತೆಗೆ ಕೆಲಸ ಮಾಡಿ ನಾನ್ ನಿನ್ಗೆ ಹಿಂಗೆಲ್ಲ ಸಹಾಯ ಮಾಡ್ತೀನ ಅಂತ ಹೇಳಿದೆ ಅವ್ರು ಒನೆಗ್ ಹೋಗಿದ್ದೆ ನಾನು ಒಂದ್ ದಿವ್ಸ ಅಂಬಾನಿಯವರ ಮನೆಗೆ ಅಲ್ಲಿ ಅವರು ತಂದೆ ತಾಯಿ ಅವರು ಮಾತಾಡತಿದ್ರು ಒಂದು ರೂಮ್ ನಲ್ಲಿ ಏನಂದ್ರೆ ನನ್ ಮಗ ಇದು ನಮ್ಮ ಮಗ ಇಂಡಿಯಾದ ರಿಚೆಸ್ ಶ್ರೀಮಂತ ವ್ಯಕ್ತಿ ಆಗ್ಬೇಕಂತ ಹೇಳಿ ನಾ ಅದ ಕೇಳ್ದೇವ ಹಂಗೆ ನಾನ ಅಲ್ಲಿ ಬಾಜುನೇ ಇದದೆ ಆದ್ರೆ ನಾನ ಅವ್ರು ನನಗ್ ನೋಡಿರ್ಲಿಲ್ಲ ನಾನ್ ಅವ್ರಿಗೆಷ್ಟು ನೋಡಿದ್ದೆ ಅವ್ರು ಹೆಂಗ ಹೇಳಿದ್ರು ನನ್ ಮಗ ಶ್ರೀಮಂತ ವ್ಯಕ್ತಿ ಆಗ್ಬೇಕು ಇಂಡಿಯಾದ ಅಂಂತೇಳಿ ಸೊ ಹಂಗಾಗಿ ನಾನ್ ತಿಳ್ಕೊಂಡೆ ನಾ ಇವನ್ ಒಂತ ಬಿಸ್ನೆಸ್ ಇದು ಕಂಪನಿ ಅಂತರು ಮುಂದೆ ಬಂದಿಲ್ಲ ಅದೇ ನಾನು ಏನಾದರು ಸಹಾಯ ಮಾಡಬಹದ ಅಂತ ಹೇಳಿ ಮಾಡಿ ಆದ್ರ ಅಷ್ಟ ತರಲ್ಲಿ ಅವ್ರು ಹಿಂಗ ತೀರ್ಕೊಡ್ ಬಿಟ್ರು ಎಸ್ವೆಂಟ್ ನಲ್ಲಿ ಮತ್ತ ಅದ್ ಸಲಗೆ ಮಾತ್ತಿ ಈಗ ಇವನ್ಂತರು ಕಂಪನಿ ನಡೆದಿಲ್ಲ ಮತ್ತೆ ಸಪೋರ್ಟ್ ಮಾಡೋರುಂತರು ಎಂದು ಇಲ್ಲ ಮತ್ತೆ ಮುಂದೇನು ಇಲ್ಲ ಯಾರು ಅವನಿಗೆ. ಅಂತೇಳಿ ನಾ ಎನ್ ಮಾಡ್ದೆ ಅವ್ನಿಗೆ ಸಪೋರ್ಟ್ ಮಾಡಿದೆ ಹಿಂಗೆ.
ಹಾ ಈಗ ಈಗ ಈಗ ಈಗ ಇರ್ತಾರಲ್ಲ ಈಗ ನಿಮ್ಗೆ ಗೊತ್ತಾಗುತ್ತಾ ನೀವು ಹೋಗಿದ್ರೆ ಅಲ್ಲಿ ಏನು. ರು ನಿಮ್ಗೆ ಚೆನ್ನಾಗಿ ನೋಡ್ಕೊತಾನ ನಿಮ್ಮ ನಿಮ್ ಬಗ್ಗೆ ಏನಾದ್ರು ಮಾತಾಡ್ತಾನ ಅವರು
ಇಲ್ಲ ಇಲ್ಲ ಏನ್ ಅಂತ ಅಂತೆ ಮಾತಾಡಲ್ಲ ನನ್ ಬಗ್ಗೆ ರೆಸ್ಪೆಕ್ಟ್ ಮಾಡ್ತಾರೆ ಅವರು. ಆದ್ರೆ ಇನ್ನಾದ್ರು ಆದ್ರರು ಯಾರ ಮುಂದ ಎಳ್ಕಂದ ಇನ್ನಾದ್ರು ಯಾರ್ ಮುಂದ ಕೂಡ ಈ ಮಾತು ಹೆಳಕಿಲ್ಲ ಅವರು.
ಹ್ಮ್ ಹೌದಾ ನೀವು ಅವ್ರ ಮ್ಯಾಗ ಅಷ್ಟು ನಂಬಿದ್
ಹ ಅವರೆಲ್ಲಾ ಪ್ರಯತ್ನ ಪಟ್ಟಿದ್ರು ಎಲ್ಲಾ ನಾನು ನ ದೇಶದುಕ್ಕೆ ಹಳತೀನು ನನ್ನ ಕಂಪನಿ ಅಲ್ಲ.. ಇದು ಅವ್ರ ಕಂಪ್ನಿ ಇದೆ ನಾನು ಅವ್ರ ಕಂಪ್ನಿ ಇಂದಲೇ ನಾನು ಕಂಪ್ನಿದ ನಾನು ಅಂತ ಹೇಳ್ದೆ. ಎಲ್ಲ ಪ್ರಯತ್ನ ಪಟ್ಟರು ಅವ್ರು ಆದ್ರೆ ನಾನೇ ಮತ್ತೆ ಯಾಕಂತ ಹೇಳಿ ನನಗೆ ಮನಸ್ಸಿಗೆ ಬೇಜಾರಾಗಿ ನಾನೇ ಬೇಡ ಬಂಗಾರಿ.
ಹ್ಮ್ ಹ್ಮ್ ಹ್ಮ ಚೆನ್ನಾಗ ಚೆನ್ನ ನಿಮ್ಮ ನಿಮ್ಮ ಮಂ ನಿಮ್ಮ ಮನಸ್ಸು ಕೂಡ ಬಹಳ ಒಳ್ಳೇದಿದೆ ಯಾರೋ ಯಾರ್ದು ಆಸೆ. ನಿರಾಸಗ ಹೋಗಿ ನೀವು ಎಷ್ಟೊಂದು. ಲಾಸ್ ಮಾಡ್ಕೊಂಡಿದೀರ ಗೊತ್ತಾ ಅಂದ್ರುನು ಅದ್ರಲ್ಲಿ ನೀವು ಒಳ್ಳೆತನ ಇದೆ ನಿಮ್ಮತ್ ಹತ್ರ ಇರೋದು.
ಹಾ ಒಳ್ಳೆತನ ಇದೆ ಮತ್ತೆ ಏನ್ ಮಾಡ್ತೀರಾ ಅವ್ರ ಕನಸು ನನಸು ಮಾಡ್ಬೇಕ ಅಂತೇಳಿ ನಾನು ಶ್ರಮ ಪ ಟ್ಟೆ ನಂದು ಕಂಪನಿ ಕೂಡ ಮುಂದೆ ಬು ನಾನು ಇಂಡಿಯಾದ ಶ್ರೀಮಂತ ವ್ಯಕ್ತಿ ಅಂತ ಹೇಳಾದೆ. ಅಷ್ಟತ್ರಲ್ಲಿಗೆ ಮತ್ತೆ ಎಲ್ಲರಿಗೂ ಗೊತ್ತ ಅತ ಆಗ್ತದ ಅಂತ ಹೇಳಿನನೆ ಅಷ್ಟೊತ್ತಿಗೆ ನಾನು. ನನ್ ಕಂಪನಿ ಮತ್ತು ಶೇರ್ ಪೇಟಿಕೆಲ್ಲ ಎಲ್ಲ ಟು ಅವರ್ ಹೆಸ್ರು ಮಾಡಿಬಿಟ್ಟೆ ನಾನು.
ಹಾ ಹಾ ಈಗ ನೀವು ಹೊಲ ಹಾಕಿದನಿರಲ್ಲ ಆ ಹೊಲದಲ್ಲಿ ಏನ್ ಏನ್ ಮಾಡ್ತೀರ ನೀವೀಗ.
ಹೊಲ್ದಕ್ಕೆ ಎಲ್ಲಾ ಆಳ ಕೆಲ್ಸ ಮಾಡೋರು ಬಿಡೋರು ಬಂದಿನಿ ನಾನು ಏನಿಲ್ಲ ಹೋಗಿ ಬರೋದು ನೋಡ್ಕದು. ಅಷ್ಟೇ ಆರಾಮಾಗಿ ಇರೋದು ನನ್ನಂತರು.
ಹೌದಾ ಮತ್ತೆ ಈ ಸಾರಿ ಮಳೆ ಬೆಳೆ ಎಲ್ಲಾ ಚೆನ್ನಾಗಿದಯಾ ಕಾಡೆ.
ಇಲ್ಲ ಹೇಳಿದ್ನಲ್ಲ ಮೊದ್ಲೇ ನಿಮ್ಗೆ ಮಳೆ ಜಾಸ್ತಿ ಬಂದು ಬೆಳೆಯದು ಎಲ್ಲಾ. ಇದಾಗಿದೆ ಅಂತ
ಹ ಮತ್ತೀಗ ಈಗ ಸ್ವಲ್ಪ ದಿನ ಆಗಣೆ ಕಡಿಮೆ ಆಗುತ್ತಲ್ಲ ಆಮೆಕೆ ಚೆನ್ನಾಗಿ ಬರುತ್ತಲ್ಲ. ಅಂ ಬೆಳೇಗುಳು.
ಇಲ್ಲ ಈಗ ಎಲ್ಲದು ಇದಾಗಿಬಿಟ್ಟಿದೆ ಈಗ ಮತ್ತೆ ಇದಾಗುದಿಲ್ಲ ಮತ್ತೆ ಅದಕ್ಕೆ. ಅದಕ್ಕೆ ನಾಶ ಮಾಡಿದೆ ಮತ್ತೊಂದ್ ಸಲ ಬೆಳಿಬೇಕು. ಬೆಳಸಿದ್ರೆ ಅವಾಗ ಚೆನ್ನಾಗ್ ಬರುತ್ತೆ ಈಗಂತ್ರು ನಷ್ಟ ಆಗಿದೆ ಈಗ.
ಹೌದಾ ಈಗ ಎಷ್ಟು ಲಕ್ಷಗಳು ನಷ್ಟ ಆಗಿದ್ದಾವೆ.
ನಷ್ಟ ಆಗಿದೆ ಒಂದು ಮೂರ್ ನಾಕ್ ಕೋಟಿ.
ಓ ಹೋ ಹೋ. ಈ ನಷ್ಟ ಎಲ್ಲಾ ನಿಮ್ದೆ ಚೆನ್ನಾಗಿ ಸಿಂಪಲ್ ಅನ್ಸ್ತ ಏನಿಲ್ವಾ.
ಹಾ ಅಷ್ಟು ದೊಡ್ಡದೇನ ಅಷ್ಟ ಅಂಸಲ್ಲ ಯಾಕಂದ್ರೆ ನಮಗೆ ಅದು. ಎಲ್ಲ ಕಾಮನ್ ಅಂತವೆಲ್ಲ ನಷ್ಟಗಳು ನಮ್ಗೆ ಹನ್ನೆಡ್ನೂರು ಹದ್ಮೂರ್ ನೂರು ಸಾವಿರ ಕೋಟಿಗಳು. ಅಂತ ದುಡ್ಡು ಬರ್ತಾ ಇದವಲ್ಲ. ಇಂತ ಸಣ್ಣ ಪುಟ್ಟ ದುಡ್ಡಿಗೆ ನಾವು ತಲಿ ಕೆಡ್ಸುಕೋ ಹೋಗೋದಿಲ್ಲ.
ಆಯ್ತು ತಗೊಳ್ಳಿ ಸ್ವಲ್ ಒಂದೊಂದು ಕೆಲ್ಸ ಬಂದಿದೆ ಆಮೇಲೆ ಹಚ್ಚುತ್ತೀನಿ ನಿಮ್ಗೆ.
ಸರಿ